ಹಲೋ.
ಮತ್ತೆ ಕಾಫಿ ಟಿ ಊಟಾ.
ಕಾಫಿ ಇಲ್ಲ ಮಿಲ್ಕ್ ಮಿಲ್ಕ್ ಆಯ್ತು.
ಮಿಲ್ಕ.
ಹ್ಮ್ ಹಾಲು ಮಾರ್ನಿಂಗ್ ಇಲ್ಲಿ ಬೂಸ್ಟ್ ಇತ್ತು. ಬೂಸ್ಟ್ ಇಸ್ ದ ಸಿಕ್ರೆಟ್ ಆಫ್ ಪೆನರ್ಜಿ.
ಬೂಸ್ಟ್ ಇಂದ ನಮ್ಮ ಸಕ್ತಿ.
ಅದಕ್ಕೆ ಹಾಲ್ಗಕಕ್ ಕುಳ್ದೇ.
ಹ್ಮ್.
ತಿನ್ನಕ್ ಏನಾದ್ರು ಬೇಕು ಅನ್ಸ್ತೈತೆ ಇಲ್ ಆ ಏನು ಮಾಡೋಕ್ಕಾಗಲ್ಲ. ಆಡ್ರು ಮಾಡಂಗ್ ಇದಿದ್ರ್ ಮಾಡ್ಕೊ ಬಡ್ತಿತ್.
ಹೊರ್ಗಡೆ ಹೋಗ್ ತಗಬಾ.
ಯಾರ್ ಹೊಯ್ತಾರ್ ಅಲ್ಲಿ ಗಂಟ.
ಹ್ಮ್ ದೂರಾನ.
ಹ್ಮ್ ಏ ಇಲ್ಲಿ ಇರೋದು ಇಲ್ಲಿ ಯಾವ್ದೋ ಶ್ರೀನಿವಾಸ್ ತೆಟ್ರ ಐತಲ್ಲ.
ಹಾ ಗೊತ್ತು ಹೇಳು.
ಹ ಇಲ್ಲೇ ಇರೋದು ಮನೆ ಇರೋದು.
ಬಸ್ತಿಪುರ ರೋಡು.
ಹಾ. ನೀನಾರು ಬೇಕು ಅಂದ್ರ್ ಅಲ್ಲೋಗ್ ಬೇಕೋಡ್.
ಹ್ಮ್ ಅಲ್ಲೇನು ಯಾರಾರು ಕಳ್ಸು ಅಷ್ಟೇ.
ಇಲ್ ಯಾರು ಇಲ್ಲ.
ಅಲ್ಲೋನ್.
ಹಾ ಹ. ಹಾ ಹೌದು.
ಒಬ್ಬಂಟಿ ಜೀವ ಅದ್ಕೆ ನಮ್ಮಂತ್ವರ್ನ ನೆನ್ಸ್ಕೊಬೇಕ್. ಹೊ
ನ್ಯ್ಯಯ್ಯೊಪ್ಪ. ಯಾಕೋ.
ಸುಮ್ನೆ.
ಇಲ್ಲ ನಾನೇನಾರ ಹೊಂಟೈತೆ ನೀವ್ ಯಾವ್ ಹೋಯ್ತಾರೆ ನನ್ಗಿಗ ಪಿಜ್ಜಾ ತಿನ್ಬೇಕು ಅನುಸ್ತೈತಿ ಚಿಕನ್ ತಿನ್ಬೇಕು ಅಂತ ಅನುಸ್ತೈತೆ.
ಚಿಕನ್ ಕಬಾಬ್.
ಹ್ಮ್.
ಪೀಝ. ಅಲ್ ಯಾವ್ದು ಆರ್ಡ್ರ ಮಾಡೋದು ಹ್ಮ.
ಇಲ್ ಆರ್ಡ್ರ ಮಾಡೋದು ಯಾವ್ದ ಇದ್ರುದ್ ಐತೆ ಹರ್ಷ ಹೋಟ್ಲದು.
ಹ್ಮ್ ಅರ್ಸಾ ಹೋಟ್ಲು ನಾನ್ವೆಜ್ಜ್ ಎಲ್ಲ ಕಣ ವೆಜ್ಜ್ ಅದು ಹ್ಮ್.
ತೆ ಪಮ್ ಪನ್ನೀರ್ ಕಬಾಬು ಮಶ್ರುಮ್ ಕಬಾಬು.
ನನ್ ಫ್ರೆಂಡ್ ಮಾಡ್ತಾನೆ ಅದೆ ಇಲ್ಲೇ ಇಲ್ಗೆ ಬಂಬುಡ್ ಕುಡುಸ್ತೀನಿ. ನನ್ನ ಫ್ರಂಡ್ ಹೊಟ್ಲು ಅದೆ. ಪನ್ನೀರ್ ಕಬಾಬು ಮಸ್ರೂಂ ಕಬಾಬು ಬೇಬಿ ಕಾರ್ನು. ಪನ್ನೀರ್ ಚಿಕನ್ ತು ಪನ್ನೀರ್ ಫ್ರೈ ಏನು.
ಪನ್ನೀರ್ ಕಬಾಬ್ ಚೆನ್ನಾಗಿರುತ್ತಾ ಮಶ್ರೂಮ್ ಕಬಾಬ್ ಚೆನ್ನಾಗಿರುತ್ತಾ-
ಹ ಎರಡು ಪರವಾಗಿಲ್ಲ
ಹ್ಮ್
ಎರಡು ಚೆನ್ನಾಗಿರುತ್ತೆ ಏನಿಲ್ಲ ಮಸಾಲೆ ಎಲ್ಲ ಒಂದೇನೆ.
ಹಾ.
ಹ್ಮ್ ಕಬಾಬ್ ಯಾವ್ ತರ ಮಾಡ್ಕತಾರೆ ಅದ ಹಾಕ್ಬಿಟ್ಟು ಪನೀರ್ ಬೇಕ್ರ ಪನ್ನೀರ್ ಹಾಕ್ಬಿಟ್ಟು ಮಾಡ್ಕೊಡ್ತಾರೆ ಮಶ್ರೂಮ್ ಬೇಕಾದರೆ ಮಶ್ರೂಮ್ ಮಾಡ್ ಕೊಡ್ತನೇ ಬೇಬಿ ಕಾರ್ನ್ ಬೇಕು ಆದರೆ ಅದೇ ಮಾಡಿ ಕೊಡ್ತಾರೆ ಮಸಾಲ ಐಟಮ ಎಲ್ಲ ಒಂದ ಏನೋ. ಇನ್ ಬಿಲ್ಟ್ ಟೇಸ್ಟ್ ಚೇಂಜ್ ಆಗಬಹುದು ಅಷ್ಟೇ ಪನ್ನೀರ್ ಚೇಂಜ್
ನಾನು ಅದಕ್ಕೆ ಅದನ್ನೇ ಮಾಡೋಣ ನೋಡ್ಕಣ್ಣ ಒಂದ್ ಪ್ಲೇಟ್ ನೂರ್ ಮೂವತ್ತು ನೂರ್ ನಲ್ವತ್ತ ಐತೆ
ಎಲ್ಲಿ ಕೊಡಲ್ಲ ಅಲ್ಲ
ಹಾ ಇಲ್ಲಿ ಹರ್ಷಾ ಹೋಟ್ಲು
ಹ್ಮ್. ಇಲ್ಲಿ ಒನ್ ನಾಟ್ ಫೈವ್ ಫಿಫ್ಟೀನ್ ನೂರ ಹದಿನೈದು ಇಲಿ ನೂರ ಹದಿನೈದು ಇಲಿ ಹ್ಮ
ನಾನ ಅದಕ್ಕೆ ಸುಮ್ನೆಾದಿ ಜಾಸ್ತಿ ಇತ್ತಲ್ಲ ಹೋಗ್ ಅಂದ್ಬುಟ್ ಸುಮ್ಮನಾದೆ ಮಾಡಲಿಲ್ಲ.
ಅದ್ರು ಬದ್ಲು ಕಲವೆ ಚಿಕನ್ ಕಬಾಬೆ ತಗೋಬೋದು.
ತ್ತೆ ನೋಡಿ ರಮ್ಜಾ ಹೋಟ್ಲು.
ಹ್ಮ್ ಗೊ
ಅಲ್ ಚೆನ್ನಾಗಿರುತ್ತೆ ಇವಾಗ ಇದ್ದೆಲ್ಲ ಮಾಡ್ ತ್ತವೆ ಏನೋ
ಆ ಸಂಧಿ ಒಳಗದ ಆ ಸಂಧಿ ಒಳಗದಲ್ಲ. ತಾನೇ ಅದು ಯಾವದೋ ಹ್ಮ್ ಅದೇ ಮೇನ್ ರೋಡ್ ಸಂದಿಲಿ ಅಲ್ಲೊಂದ ಐತೆ ನೋಡು. ಫುಡ್ ಸ್ವೀಟ್ ತರ ಒಳಗೆ.
ಎಲ್ಲಿ ಹೇಳು
ಕೆನ್ ಹತ್ರ ಹ್ಮ್ ಹ್ ಅಲ್ಲೂ ಒಂದೆರಡು ಮೂರು ಸುತ್ ಹೋಗಿವಿ.
ಅಲ್ ಚೆನ್ನಾಗಿದ್ದ ನಾನ್ ನೋಡಿಲಪ್ಪ ಅಲ್ಲಿ.
ಹ್ಮ್ ಪರವಾಗಿಲ್ಲ. ಆಕ್ಚ ತಿಂಡಿಗಳೆಲ್ಲ ಮಾರ್ನಿಂಗ್ ಟೈಮ್ ತಿಂಡಿಗಳು ಚೆನ್ನಾಗಿರ್ತದಲ್ಲಿ ಅಲ್ಲೆಲ್ಲ. ಇನ್ನೊಂದ್ ಜಾಗ ನೀವ್ ಆದೋವ್ದಿ ಥಿಯೇಟ್ರ ಆಪೋಸಿಟ್.
ಎಲ್ಲಿ ಹೇಳು.
ಯಾವ್ದು.
ಶಾಂತಿನ.
ಶಾಂತಿ ಅಲ್ಲ.
ಕೃಷ್ಣನ.
ಹ್ಮ್ ಕೃಷ್ಣಥೆಟ್ರ ಆಪೋಸಿಟ್ ಒಂದು ರೋಡ್ ಹೊಯ್ತದೆ ಆ ರೋಡ್ ಸೈಡ್ ಇಲ್ಲಿ ರೈಟ್ ಸೈಡ್ ಹೊಂತ ಅದು ಉಪ್ಪಿಟ್ಟು ಪುಳಿಯೋಗ್ರ ಏ ಮಾಡ್ತಾರ್ಲ್ ಸಾರಿ. ಚನ್ನಾಗಿರ್ ಚೆನ್ನಾಗಿರ್ತದೆ ಬಷ್ ಸ್ಟ್ಯಾಂಡ್ ಹಿಂದೇನು ಅಷ್ಟೇನೆ ಗೌರ್ಮಂಟ್ ಬಸ್ ಸ್ಟ್ಯಾಂಡ ಹಿಂದ್ಗಡೆನು ಮಾಡ್ತಾರೆ ಬಾತ್ ತು ಅದ್ ಎಲ್ಲಾ ಅಲ್ಲೂ ಚೆನ್ನಾಗ್ ಇರುತ್ ದೆ ಬಾತು ಆಮೇಲ್ ಶಾವ್ಗೆ ಬಾತ್ ತೆಲ್ಲ. ಅದು ಚೆನ್ನಾಗಿರುತ್ತೆ.
ಹ್ಮ್
ನಾನು ನ ಅಲ್ಲೆ ಆಕ್ಚುಲಿ ನಮ್ಮೂರ್ಲ್ಲೇ ಹೊಸೆ ಹನ್ನೆರ್ಡ್ ಗಂಟೆಗನ ಸಿಗುತ್ತೆ ಫುಡ್ಡು. ಹ್ಮ್ ಇಲ್ ಸಿಗಲ್ಲ. ಹನ್ನೊಂದ್ ಹನ್ನೊಂದುವರೆ ಲಾಸ್ಟು.
ಹ್ಮ್
ಹತ್ ಹತ್
ಇಲ್ಲಿ ಆಮೇಲೆ ಇಲ್ಲೂ ಸಿಗುತ್ತೆ ಜ್ಯೂಸ್ ವಾರ್ಡಲ್ಲಿ.
ಹ್ಮ್ ಅಲ್ ಕಣೆ ನಾವ್ ಆಗಾಗ್ ಹೋಯ್ತಾ ಇರ್ತೀವಿ ಅಲ್ಲಿ.
ಏನೋ ಚಿಕನ್ ಚಿಕನ್ ಪಾಪ್ ಕಾರ್ನ್.
ಹ್ಮ್ ಫೈವ್ ಸ್ಟಾರ್ಗಳಿರುತ್ತಪ್ಪ ಫೈವ್ ಸ್ಟಾರ್ಗಳಿರಲ್ವಾ ಚಿಕನ್ ಪಾಪ್ಕಾರ್ನ್ ಎಲ್ಲ ಸೋ ಅದು ಇದೆಲ್ಲ. ಹ್ಮ್ ನಾ ಆಕ್ಚುಲ್ಲಿ ಅಲ್ ಜಾಸ್ತಿ ಹೋಯ್ತಿತ್ತು ಕೊಳಲ್ ಬಂದೋರೆಲ್ಲ ಎಲ್ಲ ಹೋದಾರಲ್ಲಿ. ಜ್ಯೂಸ್ ವಾಡು
ಹ್ಮ್
ಫೈವ್ ಸ್ಟಾರ್ ಇತ್ತ ನೂರ್ ನೂರ್ ಫೈವ್ ಸ್ಟಾರ್ ಇತ್ತು. ಅದುಕ್ ಕ್ಲೋಸ್ ಆಗ್ಬಿಡ್ತೀವ್ ನಾವ್ ಆಯ್ತ್ ಇನ್ನು ಆಯ್ತಂದ ಇಲ್ಲಿ.
ಹೂಂ ಎಲ್ಲಪ್ಪಾ ಕೊಳ್ಳೆಗಾಲದಲ್ ಐತಲ್ಲ.
ಹ್ಮ್ ಆಯ್ತ್
ಊಂ.
ಹ್ಮ್ ಚೆನ್ನಾಗಿದೆ ತಿಂಡಿ ಊಟಗಳೆಲ್ಲ ಆಲ್ಮೋಸ್ಟ್.
ಹ್ಮ್ ಹೌದು. ನನ್ಗ್ ಗೊತ್ತಿಲ್ಲಪ್ಪ ನಾನೋ
ನಾವು ಬಂದಾಗೆಲ್ಲ
ಪನ್ನಾದಾಗ್ ಹೋಗಿದ್ದು.
ಎಲ್ಲಿ ಹೇಳು
ಇಲ್ಲಿ ಕೊಳೆಗಾಲದಲ್ಲಿ ಫೈವ್ ಸ್ಟಾರ್
ಹ್ಮ್
ಅದಿಕ್ಕೆ ಅನೂರ ಅಲ್ಲ ಅನೂರಲ್ ಗೊತ್ತಿಲ್ಲ.
ಹನ್ನೂರಲ್ಲಿ ಮಂಡಳಿ ರೋಡ್ಲಿ ಒಂದು ರೈಟ್ ಸೈಡ್ಗ್ ಒಂದಾಗೈತಿ ಈಗ್ಲೂ ಐತೆ ಅನ್ಸುತ್ತೆ ಮೇ ಬಿ ಅದ್
ಹಾ ಹಾ ಹಾ ಹನೂರ್ ಹನ್ನೂರಲ್ ಗೊತ್ ತ್ತಿಲ್ಲ ಒಟ್ನಲ್ಲಿ ಕೊಳೆಗಾಲದಲ್ಲಿ ಇನ್ನು ಆಯ್ ಟ್ ಓಪನ್ ಐತೆ.
ಅಲ್ಲಿ ಇರ್ಬೇಕ್ ಮೇ ಬಿ.
ಅರೆ ಜಾಸ್ ತು ಇದೇನಿಲ್ಲ ಆಗಲ್ಲ. ಹ್ಮ್
ಹ ಅಲ್ಲಿ ಏನು ಜನಗಳ ಏನಗಳ್ ಯಾರ್ ತಿಂದ್ರ ಇನ್ನು ಮನಗ್ ತಗೊಂಡ ಹೋಗಿ ಎಲ್ಲ ಮಾಟಮಂತ್ರ ಅನ್ಸ್ಬಿಡ್ತವ್.
ಹಾ ಹೌದು
ಮನೆಲೆ ತಗೋ ಹೋಗ್ ತಿನ್ಕಂಬಂದ್
ಹ್ಮ್ ಹ್ಮ್ ಆಮೇಲೆನ್ ಗೊತ್ತಾ ಕಾಸ್ಟ್ ಎಲ್ಲಾ ಜಾಸ್ ಸ್ತಿ ಅದಕ್ಕೆ
ಹ್ಮ್ ಶ್ರೀಕಾ ಪಾಪ್ಕಮ್ಮ ಅಂದ್ರೆ ನೂರ್ ಇಪ್ಪತ್ ನೂರ್ ಮೂವತ್ ಇರ್ತದೆ.
ಹ್ಮ್
ಅದು ನೂರತ್ತಲೆ ಇರ್ತದೆ.
ಅದು ಜಾಸ್ತಿ ಅದಕ್ಕಿಲ
ಹ್ಮ್ ಹೊಸ್ದಾಗ್ ಕೆ ಎಫ್ ಸಿ ಗಿ ಎಫ್ ಸಿ ಸ್ಟಾರ್ಟ್ ಮಾಡ್ಬಿಟ್ರೆ ಸರಿ ಅಲ್ಲಿ
ಅದೆಲ್ ಟೂ ಅದಿಕ್ಕೆ ಟೂ ಫಿಫ್ಟಿ ಆಗುತ್ತಲ್ಲ. ಒಂದ್ ಟೂ ಪೀಸ್ ತಕಂದ್ರೆ ಟೂ ಫಿಫ್ಟಿ.
ಕಕಿಟ್ ಮೇಲೆ ಡಿಪೆಂಡು
ಹಾ ಹೌದು
ಆತ್ತು ಪಿಜಾ ಗಿಜಾ ಪಿಜ ಕೊಳಗಳ ಐತೆ ಅನ್ನ್ಸುತ್ತೆ ಮೇಲೆ
ಹಓ ಇದೆ ಅಲ್ಲ ಇಲ್ಲಿ ಜ್ಯೂಸ್ ಬಾಟಲ್ ಚೆನ್ನಾಗೈತಿ ಸೀತೆ
ಹ್ಮ
ಹ್ಮ್ ಚನ್ನಾಗೈತೆ ನಾನೇನ್ ಜಾಸ್ತಿ ಅದಗ್ ಸರ್ ಮಾಡಲ್ಲ ಹೋದ್ರೆ ಎಗ್ ಚಿಕನ್ ಇರುತ್ತೆ ಆಯ್ತಲಾ
ಹ್ಮ್
ಅದನ್ನೇ ತೊಗೊಳೋದು
ಚಿಕನ್
ಹ್ಮ್ ಹ್ಮ್ ಇನ್ನು ವೆರೈಟಿ ವೆರೈಟಿ ಐತಿ ಯಾವ್ದು ಯಾವ್ದು ಚಿಕನ್ ಅಂತ
ಅದು ಗತ್ಕೊಂಡ ಜೂಸು
ಹಾ
ಮುಗಿತನು
ಹೌದು ಮುಗಿತ್ತ
ನಾವು ಆಕ್ಚುಲಿ ಮೈಸೂರಿ
ನಮಗೂ ಚಿಕನ್ ತಿನ್ಬೇಕು ಅನಿಸ್ತೈತೆ
ಬಂದ್ಬಡು ಇಲ್ಲಿಗೆ
ಅಲ್ಲಿ ಬಂದ್ರೆ ಏನ್ ಗೊತ್ತ ನಮ್ ಬೆಂಗ್ಳೂರಲ್ಲಿ ವಾರ ನಾಲ್ಕ್ ಸರಾರು ಇರುತ್ತೆ ಅಲ್ಲಿ
ಹ್ಮ್
ನಮ್ ಚಿಕ್ಕಪ್ಪ
ಹ್ಮ್ ಗೊತ್ತ ಆಯ್ತು
ತಿಂತಿರ್ತಾರೆ ಇಲ್ಲಿ ಊರಲ್ಲಿ ಇದ್ರೆ ವಾರಕ್ ಒಂದ್ಸಲ ಭಾನುವಾರ ಫಿಕ್ಸ್ ಮಾತ್ರ
ನಮ್ದಂದ್ರೆ ಹೇಳಕ್ ಆಗಲ್ಲ ಯಾವ ಟೈಮರು ಹೊರ್ಗಡೆಲ್ಲ ಜಾಸ್ತಿ ಹೊರ್ಗಡೆ ಮನೇಲಿ ಮಾಡೋದು ಆಗಾಗ ಮಾಡೋದೌಟು ಒಟ್ ಹೊರ್ಗಡೆ ಜಾಸ್ತಿ ತಿಂತಿರ್ತೀನಿ
ನಮ್ಗೆ ತಿನ್ಬೇಕು ಅನ್ಬಿಟ್ರೆ ನಾನು ಭೂಮಿಕಾ ಆ ನಮ್ಮ ಹುಡುಗ ಬಂದಾಗ ಕರ್ಕೊಂಡ ಹೋಗಿಬಿಡದು
ನಾ ಮಧ್ಯಾಹ್ನನು ತಿಂದಿ ನಿನ್ನೆ ನೈಟ್ ತಿಂದಿ ಮಧ್ಯಾಹ್ನ ಗುಂಟೂರು ಚಿಕನ್ ಏನೋ ಮಾಡಿದ್ರು ಸರ್ವ
ಎಲ್ಲಿ ಆರ್ಡ ಹ ಚನ್ನಾಗಿ ತಿಂದೀ ಏನು
ನ ನಾನ್ ವೆಜ್ ವಿಷಯದಲ್ಲಿ ಇದ್ದಿಲ್ಲ
ಹ್ಮ್ ಸರಿ ಸರಿ
ಡೈಲಿ ಒನ್ ಟೈಮ ತಿಂದೆ ತಿಂದಿರ್ತೀನಿ ತಿನ್ಬಾರ್ದು ಅನ್ನೋ ಜಾಸ್ತಿ ಬೇರೆ ಆಪ್ಷನ್ ಇರಲ್ಲ ಯಾವ್ದ ಚೆನ್ನಾಗಿರಲ್ಲ ಅಂದ್ರೆ ಔಷ ಬಿಟ್ಟು
ಹ್ಮ
ತಿನ್ನದಾಗ
ಹ್ಮ ನನ್ ನಾನ್ವೆಜ್ ಜಾಸ್ತಿ ಅತ್ರಲ್ಲಿ ಏನ್ ಗೊತ್ತಾ ಈ ಕಬಾಬು ಜಾಸ್ತಿ ಇಷ್ಟಪಡ್
ಹ್ಮ ನಾನು ತಿಂದಿನಿ ಕಬಾಬ ಅದ ಇದು ನನ್ ಫ್ರೆಂಡ್ ಒಬ್ಬ ಇದ್ದ ಅವನ ಏನಾದಾರರು ತಿನ್ಬೇಕನ್ಸಿದ್ರೆ ನಮ್ ಡೈರೆಕ್ಟ್ ಎಂಪೈರ್ ಹೋಗ್ ಬಿಡ್ತಿದ್ದ ಮೈಸೂರಿಗೆ ಊರಿಂದ ಮೈಸೂರಿಗೆ ಊಟಕ್ಕೆ ಹೋತಿದ್ದು ಆ ನನ್ ಮಗಸ್ ಸಾಯ ಸಾವ ನಮ್ನ ಬಾಯಲು ಬಾಯಲೆ ಹೆ ಅನ್ ಕಂಡು
ನನ್ಗೂ ಅದೇ ಈಗ ಏನ್ ಗೊತ್ತ ನಂದು ಟ ನನ್ ರೀಲ್ಸ್ ನೋಡ್ತಿರ ಬರಿ ಇ ಬರಿ ನಾನ್ ನಾನ್ವೆನ್ ಹೇ ಬರ್ತಿರುತ್ತೆ
ಮ್ಮ್ ನಾನು ಫಸ್ಟ್ ಇದಲ್ಲಿ ಸ್ಟೇಟಸ್ ಹಾಕದಿಂದನಲ್ಲ ನೋಡ ಒಬ್ಬ ದಪ್ಪಕ್ಕಿದನಲ್ಲ
ಯಾರು ನಿಂತಲ್ಲ
ಆ ಅವನ್ ಕೆಲ್ಸ ಆರ್ ಗಂಟ ಮುಗತ್ ಅಂದ್ರ ನಾನ್ ಆರ್ ಗಂಟಾಗ ನೂರ್ ಬಿಟ್ಟ ಟ ಮೈಸೂರು ಹೋಗ ಎಂಟು ಗಂಟ ಅಲ್ಲಿ ಊಡ ಗಿಡ ಮಾಡ್ಕೊಂಡು ಮುಗಿಸಕಳ್ಕಂಡ ಹನ್ನೊಂದಊರ ಹನ್ನೆರಡು ಗಂಟೆ ಗಂಡ ಅಲ್ಲಿ ಒಳಗೆ ಅಲ್ಲಿ ಬಿಟ್ರೆ ತಿರ್ಗಿ ಹೋಗ ತ ಮೂರು ಗಂಟೆ ಅಂಗಲ್ಲ ನಲ್ಲ ಸ್ಟೇಯಾ ಕುತಂದನ
ನಂಗ ಅದಕ್ಕೆ ಗ್ರೀನ್ ನೋಡಿ ನೋಡಿ ನೋಡಿ ಈಗ ಅದು ತಿನ್ಬೇಕು ಕೂ ತಿನ್ಬೇಕು ಅನ್ನಿಸ್ತೈತಿ
ಹ್ಮ್
ಮ್ ನಮ್ಮ್ ಮಂಡೆ ಮಂಡೆ ನಮ್ಮ ಹುಡುಗ ಅಂದ ಭಾ ಕೊಡಿಸ್ತೀನಿ ಆಕ್ಚುಲಿ ಅವನ್ ತಿನ್ನಲ್ಲ
ಹ್ಮ್
ನಾನೇ ತಿನದು
ಏನು ಮಾಡಕಂಡ ಫುಡ್ಲೆಲ್ಲಾ ಇನ್ನ ಇರ್ತಾರೆ ನಮ್ಮದ ಹುಡುಗರೆಲ್ಲ ತಿಂತಾರ ಆಲ್ಮೋಸ್ಟ್ ಅ ನಾನು ನಮ್ಮ ಹುಡ್ಗ್ರೊಂದಿದ್ದ ಅವ್ರೇನೆ ನಾನ್ ಅದ್ಕೆ ಮೆನ್ಷನ್ ಮ್
ಅಂದ್ರೆ ಇವನ್ ತಿನ್ಸತಿ ಇವನ್ ತಿನ್ನಲ್ಲ ಇವನ್ ಜೊತೆ ಚಿನ್ನು ಇನ್ನೊಬ್ಬ ಲಂಬು ಇದಾನಲ್ಲ.
ಹ್ಮ್ ನಮ್ಗದು ನಮ್ಮೋ ಇದು ಅಲ್ಲೀ ಅವರೇ ಜಾಸ್ತಿ ತಿನ್ನೋದು ನಮ್ ಹುಡುಗ್ ತಿಂತಾರ್ ಆಲ್ಮೋ
ಏ ಅವರೆಲ್ಲಾ ಚೆನ್ನಾಗೇ ತಿಂತಾರೆ.
ಹ್ಮ್ ನಮ್ ಹುಡುಗ್ರ್ ಆಲ್ಮೋಸ್ ತಿಂತಾರಪ್ಪ.
ಊಂ ಸರಿ ಕಟ್ ಮಾಡ್ ಟೈಮ್ ಟೈಮ್ ಜಾಸ್ತಿ ಆಯ್ ತ್ ಟೈಮ್ ಜಾಸ್ತಿ ಆಯ್ತು ಕಟ್ ಮಾಡು.